ಹಲೋ
ಹಾ ಹಲೋ ಕೇಳಸ್ತಾ ಇದೆನಪ್ಪಾ
ಕೆತ್ತಲೆ ಕುಮಾರರ ಏನ್ರೀ ಫೋನ್ ಇಲ್ಲ ಮೆಸೇಜ್ ಇಲ್ಲರರ್ಲಿ ಕುಮಾರರ
ಏ ಏನ ಮಾಡ್ತೀರಿ ನಾನು ಈಗ ಫೋನ ಬಿಟ್ಟಬಿಟ್ಟೀವಿ ಪಾ ಸುಮ್ನೆ ಸಣ್ಣ ಫೋನ ಇಟ್ಗಂದಿವಿ ನಾವ ಏನ ಮಾಡ್ತಿ ಫೋನ್ ಎಲ್ಲ ಯೂಸ್ ಮಾಡೋದುನು ಸ್ವಲ್ಪ ಬಾಳ ಅದು ಫೋನ್ ಏನ ಇತ್ತ ಅಂದ್ರ ಮನೇಲಿ ನಮದು ಸ್ವಲ್ಪ ಜಗಳ ಆಯಿತು ಫೋನ್ ಫೋನ್ ಸಲೀಕೇನ ಅದು ಫಸ್ಟ್ ಒಂದ ಹಳೆ ಫೋನ್ ಇತ್ತಲ್ಲ ನಾ ಎಲ್ಲನು ಹೊಸ ಪೇನ್ ಬುಕ್ ಬೇಕು ಇದೇ ಫೋನ್ ಮನೇಲಿ ಸ್ವಲ್ಪ ಹಠ ಇಡದಿದ್ದೆ ನಾನು ಮನೇಲಿ ಏನಂದ್ರು ಎಲ್ಲಾ ಫೋನ್ ಈಗ ಈಗ ಆಗಲ್ಲಪ್ಪ ಸ್ವಲ್ಪ ಕೆಲ್ಸ ನಡದಿವಿ ನಮ್ಮ ಮನೆ ಕೆಲಸ ಮತ್ತೆ ಹೊಲ್ದ ಕೆಲಸ ನಡೆದು ವಂದ್ರೆ ಇಲ್ಲ ನನಗ ಬೇಕೇ ಬೇಕು ಸ್ವಲ್ಪ ಆದರೂ ನಾ ಹಠವಾದಿ ಸ್ವಲ್ಪ ಹಟ ಹಿಡದ ಬಿಟ್ಟಿದ್ದಲ್ಲ ಅದ್ಕಲೆ ಮನೇಲಿ ಬೈದ್ ಬಿಟ್ಟ ಫೋನ್ ಎ ಫೋನ್ ಇಲ್ಲ ಏನಿಲ್ಲ ಸುಮ್ ಮನೇಲಿ ಫೋನಗನ್ ಕಸ್ಕೊಂಡ್ ಬಿಟ್ಟಿದ್ರು ಏನ್ ಮಾಡ್ತೀರ
ಓಹೋ ಹೌದ ಕುಮಾರ ಅವ್ರೇ ಅದೇ ಅನಕೋತ್ತಿವ ಕುಮಾರ್ರೆ ನೀವ ಏನ್ರಿ ಯಾವ ಅವಾಗ್ಲೇ ಪ್ರೇಮರಾಗ ಫೋನ್ ಯೂಸ್ ಮಾಡದ್ರಿ ಇವಾಗ ಫೋನ್ ದೊಡ್ಡ ಫೋನ್ ಇವಾಗ ಚಿಕ್ ಫೋನ್ ಇಟಗಂಡಾನ ತುಂಬಾ ಆರ್ಚ್ಚರವಾದ ವಿಷಯ ಇದು
ಏನ್ ಮಾಡಬೇಕ್ರೀ ಮಯಾಗ ಬೇಡಂದ್ ಬಿಡ್ಬೇಕೆನ್ ಮನ್ಯಾರ್ ಗೂಡ ಜಗಳ ಆಡಮ್ಮ ಹೌದೇಏ ಮನ್ಯಾಗ ಬೇಡಂದರು ಕಸ್ಕಂದಾರ ಪಾಪ್ ಹೋಗ್ಲಿ ಬಿಡು ನಾವು ಅವರ ಯೂಸ್ ಮಾಡ್ಲಿ ನಾನು ಬಿಟ್ಟು ಬಿ ಪಟ್ಟ ಏನ್ ಮಾಡ್ತಿ ಈಗ ಒಂದ ಎರಡ್ ದಿನ್ತ್ ನೋಡಿ ಕೊಟ್ಟ ಮತ್ತೆ ಕೊಡ್ತಾರೆ ನಮ್ಮನಲಿ ಅದ ಹಂಗೆ ಸ್ವಲ್ಪ ಬೈತಾರೆ ಆಮೇಲೆ ಕೊಡ್ತಾರೆ ಅಷ್ಟೇ
ಹೌದ್ರಿ ಅವಾಗ್ಲ ಅವಾಗ ಕುಮಾರ್ ಅವ್ರ ಅವಾಗ ಮಾಸ್ತರಿ ಟೀಚರ್ ಮಾಸ್ತರ್ಗೆ ಏಂಜಿಲ್ಲಾ ಅವಾಗ್ಲೇ ಬ್ಯಾಗಲ್ಲಿ ಇಟ್ಕೊಂಡ್ ಬರ್ತಿದಿ
ಆಮ್ಮತ್ ಯಾವಾಗ ಎಲ್ಲಾ ಅಷ್ಟು ಉಡಾಲ ಇದ್ಯವಪ್ಪ ಹೀಗೆ ಯಾಕ್ ಕೇಳ್ತೀವ ನಾವು
ಹೌದೌಹೌದು ಅವಾಗಲ ಏನ ಮಾಸ್ತರ್ ಸಿಕ್ದ್ರ
ಮಾಸ್ತರ್ ಸಿಕ್ಕಿದ್ರುಪ ಅದು ಅದು ಅದೇ ಇದ್ರತ ಅದು ಎಸ್ ಎಸ್ ಮಾಡಿದ್ವಲ್ಲ ನಾವು ಅದು ಸರ್ಟಿಫಿಕೇಟ್ ಬಂದದ ಅಂತ ನೋಡ. ಪಾ ಹೋಗ್ ನೀನು ತಂಬಾ ಹೋಗ್ ನ ತಂದೆ ಮನ್ಯ ಹೊಗಿ
ಹಾ ಹಾ ಎಲ್ಲಾ ಇವ್ರು ಪ್ರೈಮರ್ ಮಾಸ್ತರ್
ರ ಪ್ರೈಮರ್ ಮಾಸ್ಟರ್ ಸಿಕ್ಕಿಲ್ಲಪ್ಪಾ ಅವ್ರು ಸಿಕ್ಕಿಲ್ಲಪ್ಪಯ ನಾನು ಆಕ ಬಾಳ ಹೋಗಲ್ಲ ಇದೇ ಇದು ನಮ. ಪಿ ಯು ಸಿ ಮಾಸ್ಟರ್ ಸಿಕ್ಕಿದರು ಫಿ ಯು ಸಿ ಮಾಸ್ಟರ್ ಅದೇ ಬೀಮಣ್ಣ ಅವರಿಗೆವಸ ಮಂದಿಗೆ ಹೇಳ ಪಾ ಅದು ಎನ್ ಎಸ್ ಎಸ್ ಸರ್ಟಿಫಿಕೇಟ್ ಬಂದಿದ್ ನೋಡು ವೈದ್ ಬಿಡ ಅಂತ ಹೇಳಿದ್ರು ನಾ ಹೇಳಿದೆ ಸರ್ ಭೀಮಣ್ಣರು ಕೊಡ್ರಿ ಅಂತ ಎಲ್ಲ ಅವ್ರೇ ಬಂದು ಸಿಗ್ನೇಚರ್ ಮಾಡೇಬೇಕಂದ್ರೆ ಅದಕ ನಂದ ನೊ ಒಬ್ಬನ್ ತಂದೆ ಇನ್ನ ನಿ ಅಲ್ಲೇ ಉಳ್ದ ನೋಡಿ ತಂಬಾ ಹೋಗ
ಹೌ ತರ್ತನಿತಕಲಿ ಇದು ಇದು ಪ್ರೈಮರಿ ಮಾಸ್ತರ್ ಇವರ ಹಣಮನ್ ಸರ್ ಗೆ ಮೊನ್ನೆ ಇನ್ನೇನು ಇನ್ನೊಂದ ಎರಡು ಮೂರು ದಿನದ ಒಂದು ಬಿಳಕೊಡುಗೆ ಆಯತೆಂತ ಹೌದು ರಿಟರ್ನ್ಮೆಂಟ್ ಬೀಳ್ಕೊಡೆ
ಓಹ್ ಬಿಟ್ಟು ಹೊತಿದಾರ ನಮ್ಮ ಸಾಲಿನ
ಹಾ ಇನ್ನೇನು ಮತ್ತೆ ರಿಟೈರ್ಮೆಂಟ್ ಆಕಗ ಏಜ್ ಆಯ್ತಲ್ಲಾ
ಓಹ ಹೌದಾ ಗೊತ್ತಿಲ್ಲ ನನಗ ನೀ ಹೇಳಿದ್ಮ ಗೊತ್ತತ್ತು ವಿಷಯ ಅದು ಗ್ರೂಪ್ನಲ್ಲಿ ಏನು ಹಾತಿದ್ರು ಅಲ್ಲಿ ಅದ್ರಾಗ ಏನು ಹಾಕಿಲ್ಲ ಯಾರು
ಇಲ್ಲ ನೀನು ಆಲ್ರೆಡಿ ಇನ ಚಿಕ್ ಪನ್ಯ್ತಲ್ಲಾ.
ಯಾವದ ನಾ ರೈಟ್ ರೈಟ್ ರೈಟ್ ಇಲ್ಲ ನಾನು. ಫೋನ್ ಮನ್ಯಾಗ ಜಗಳಾಡಿ ಫೋನ್ ಬಿಟ್ಟಿದನಲ್ಲ ಅದಲ್ಲಿ ಅವಾಗ ಹಾಕಿದೀರ ನೀದು.
ಹೌದು ಪಾಪಾ ಮಾಲ್ಸರ್ ನಿಮ್ ತುಂಬಾ ಜ ಅದು ಮಾಡಿದ್ರಪಾ
ಹೌದಾ
ಚಿಕ್ಕವನರ ಕೇಳಿದ್ರು ಮೊನ್ನೆ ನಾನು ಹೋಗ್ದೆ
ಹಾ ಹಾ
ಕೇಳಿದ್ರು ಏ ಕುಮಾರ್ ಏನ್ ಮಾಡ್ತಾ ಇದಾನೆ ಏನಿಲ್ಲಾ ಕಾಲೇಜ್ ಗೋಗ್ತಾ ಇದ್ದಾನೆ.
ಹ್ಮ್ ಹ್ಮ್ ಹ್ಮ್.
ಇವಾಗ ಏನ್ ಕಾಲೇಜ್ ಸ್ವಲ್ಪ ಎಕ್ಸಾಮ್ ಅಲ್ಲ ಸ್ವಲ್ಪ ಮನೇೆಯಲ್ಲಿದನೆ ಅಂತೊಂಡೆ
ಹಾ ಮತ್ತೆ ಹೆಂಗ್ ಮಾಡಪ ಬೆಳ್ಕೊಡಿ ಬೆಳ ಈಗ ಬೆಳ್ಕೋಡಿಗೆ ಹೆಂಗ ಮಾಡ ಮೇಳ ಎಲ್ಲ ಸಂದ ನಮ ಫ್ರೆಂಡ್ಸ್ ಸರ್ಕಲ್ ನಲ್ಲಿ ಹೇಳಿದ್ಯಾ ನೀನು ಬೆರ್ಳ್ಕಳಿ ಸರ್ ಇ ಯಾಕಂದ್ರೆ ಮ ಹೆಚ್ಚಿನ ಸೇರಿದ್ರಪ್ಪ ಅವಾಗ ಅವ್ರಿಗೆ ಸ್ವಲ್ಪ ಗ್ರ್ಯಾಂಡಗಿ ಮಾಡ್ಕೊಡ್ಬೇಕು ಅವ್ರಿಗೆ
ಹೌದೌಹೌದು ಗ್ರ್ಯಾಂಡಗಿ ಮಾಡಕೊಡಬಕ್ ಪಾಪ ಅವಾಗೆಲ್ಲಾ ಏನ್ ನಮ್ಗೆ ತಿದ್ದಿ ಬುದ್ಧಿ ಏಣೋ ಒಂದ ಪಾಠ ಹೇಳಿ ಕೊಟ್ಟಾರ
ಹ್ಮ್ ಅವಾಗೆಲ್ಲ ನಮ್ಗೆ ನೋಡೋಣ ನಾವು ಎಷ್ಟೇ ಎಲ್ಲ ಆವಾಗ ನಮ್ಗೆ ಎಷ್ಟ ಉಡಾಲ ಇದರು ಎಲ್ಲ ಸರ್ ಗಳು ಬೈತಿದವರಮ್ಮ ನೀವೇನ್ ಉದರ ಆ ಉದ್ದಾಗಲ್ಲ ಅ್ರ ಆ ಒಬ್ರು ಸರ್ ನೋಡೇ ನಮ್ ಬೈ ಇಲ್ಲ ಅಂದ್ರೆ ಲಾಸ್ಟ್ ಬ್ರೆಂಚ್ ಕುಂತಿದ್ರು ಈ ಮುಂದೆ ತಂದ ನಾವ್ ಒಳ್ಳ ಒಳ್ಳೆ ಪಾಠ ಹೇಳ್ತರು ಪಾಪ ಅವ ಅವ್ರ ಪಾಠನೇನ ಚೆನ್ನಾಗ್ ಕೇಳೋದು ಮತ್ತ ಯಾರ್ ಪಾಠ ಕೇಳ್ತಾರಲ ಹೌದಲ್ವಾ.
ಹೌದ್ ನಾನು ಒಂದೊಂದ್ ಸಲಿ ಅವ ಫಸ್ಟ್ ಪೀಡ್ ಅವ್ರ್ದ ಇತ್ತಲಲ್ಲ ಒಂದೊಂದ್ ಸಲಿ ಏನ್ ಮಾಡ್ಯವ. ಆ ಮನೇಲಿ ಸ್ವಲ್ಪ ಅಂದ್ರೆ ಜಾಸ್ತಿ ಚುಕ್ಕ ಕ್ಕನವರಾಗ ನಾ ಆಟ ಆಡ್ದೆ ಆ ಕಡೆ ಆಡ್ದೆ ನಾನು ಆಟ ನ ಏನ ಒಂದು ಹತ್ತರಿಗೆ ಹೋಗ್ ಬಿಡ ನಾನು ಸ್ಕೂಲ್ಗೆ
ಹೌದೌದೌದು
ಹತ್ತೆರಿಗ ಒಬ್ಬಕಾರ ಅಲ್ಲಿ ಆ ಸರು ಈ ಸರು ತುಂಬಾ ಹಂಚ್ಕೊಂಡು ಹೋಗ್ತಿದ್ದೆ
ಹಾ ಹಾ
ಹಂಚ್ಕೊಂಡವರು ಬೇರೆ ಅಂದ್ರೆ ಬೇರೆಸರ ಇದ್ರಂದ್ರೆ ಒಳಗಡೆ ಕರ್ಕಂತಿಲ್ಲ ನನಗೆ
ಹ್ಮ
ಯ್ ಇಷ್ಟುತಕೋ ಇಷ್ಟುತಕಲ್ಲ ಅಂತ ಬೈತಿದ್ರು ಮತ್ತೆ ಹೊಡ್ತಿದ್ರು ಏನ ಹೊರಗಡೆ ಹೊರಗಡೆ ಹಾಕ್ದ್ರು ಮತ್ತೆ ಊಟ ಬೆಟ್ಟ ಹೊಡಸಿದ್ರು
ಹೌದು ಹೌದೌದು ಹ
ಸರ್ ಬೇರೆ ಟೀಚರ್ಸ್ ಪಪ ಯೂ ಸರ್ಂಗಲ್ಲ ನಮನ್ ಸೋರು ಯಾಕೋಾಟಲ್ಲ ಅಲ್ಲಿ ಏನ ಏನ ಸುಳ್ಳಾರ ಕೂಡ ಹ ಸರಿ ಬಾ ಎಲ್ಲ ಇದೇ ಆಯ್ತಿನಂತ ಅತ್ಕಂದು ಹುಂದ್ಸರ್ ಪಾಪ ಯವ್ರು
ಹೌದೌದ ಹೌದು ಈಗ ಮತ್ತೆ ಈಗ ಹ್ಮ ಈಗ ಎಲ್ಲ ಎಲ್ಲಾರ ಮಂದಿ ಹೇಳಿದರ ಆತಾರೆ ಒಳ್ಕೋಡಗೆ ಆಯಪ್ಪ ಎಲ ಮಂದಿ ಹೇಳಿದೇ ನೀೇನು
ಹಾ ಎಲ್ಲರಿಗ ಅಲ್ಮಸ್ಟ್ ನಮ್ ನಮ್ ಕ್ಲಾಸ್ ಮೇಟ್ರ್ಗೆ ಎಲ್ಲಾರ್ಗ ಗೊತ್ತದ.
ಹೌದೌದು ಗೋತ್ತದ ಮತ್ತೆ ಅಲ್ಲ ಮತ ಅಲ್ಲಿ ಹೋಗ್ರಿಗ ಒಬ್ಬೊಬ್ಬರು ಬೇರೆ ಊರಲ್ಲಾಗಿ ಇರ್ತಾರ ನೋಡು ಕಾಲೇಜ್ ಬರ್ಲಾದದ್ರರು ಅವ್ರಗನ್ ಹ ಹೇಳಬೇಕಪ್ಪಾ.
ಹೌದೌದೌದ ವರು. ಅವರು ಎಲ್ಲಾ ಸ್ವಲ್ಪ ಹೆಣ ನಮ್ ಕ್ಲಾಸ್ ಮೇಟ್ ಹೆಣ್ಮಕ್ಳ ಅವರು ಎಲ್ಲ ಹೇಳ್ಬೇಕು.
ಹೌದು ಲೇಡಿಸಸ್ಗಳ ಹೇಳ್ಬೇಕು.
ಹ ನಾ ಮೋಸ್ಟ್ಲಿ ನಿನ್ ಗೊತ್ತದಂತ ತಿಳ್ಕೊಂಡಿದ್ದೆ.
ಏನು ಏ ಇಲ್ಲಪ್ಪಾ ಅದು ಅದೇ ಫೋನ್. ಫೋನ್ ಇದ್ರ ಗೊತ್ತಾಗತಿ ನಂಬಲ್ಲಿ ಫೋನ್ಂದ ಇದ್ದಲ್ಲ ಸ್ವಲ್ ಜಗಳವಾಡಿ ಮನೆಯಲ್ಲಿಲಿಫೋನ್ ಬಿಟ್ಟಿದ್ನಲ್ಲ ಅದಕಲ್ಲಿ ಗೊತ್ತಿಲ್ಲ ನನಗ್ ಏನು.
ಹೌದೌದೌದು ಇವಾಗ ಎಲ್ಲ ಫೋನ್ ಇಲ್ಲಲ್ಲ ಫೋನ್ ಇದ್ರೆ ಗೊತ್ತಾಗಿತ್ತು.
ಹೌದೌ ಈಗ ಏನಿಲ್ಲ ಅದು ಬೆಳ್ಕೊಡದಿನ ಸೋರಿಗೆ ಗ್ರ್ಯಾಂಡ್ ಆಗಿ ಒಂದು ಏನ. ಒಂದು ಶ್ಯಾಲ್ ತರ ಶ್ಯಾಲ್ ಮತ್ತು ಹಾರ ಅದು ಟೊಪ್ಪಿಗೆ. ಇದೆಲ್ಲ ತಂದು ಒಂದ್ ಕೇಕ್ ತರಮ್ಮ ಪಾಪ ಕೇಕ್ ಒಯ್ಯಮ್ ಪಾಪ ಅವಾಗ ಸೀತಿ ಸಹೀತಿನ ಸಮಯ ಹೋಗೋದಲ್ವ.
ಹೌದ ಹೌದೌದು
ಕೇಕೋ ಕೇಕೋ ಆಾರ ತಂದು ಸಿೀ ಕೊಹಸಮ್ಮ ಆದದ್ರ ನಮ್ ನಮ್ ಕಾಣಿಕೆ ಇರ್ಬೇಕಂದ್ರೆ ಏನ್ ಕೊಡ್ಬೇಕು ಗೊತ್ತೇನ ನವು ನ್ ಬ್ಯಾಚನವರ್ ಕಾಣಿಕೆ ಇರ್ಬೇಕಂದ್ರು ಒಂದು ಫ್ ಫ್ರೇಮ್ ಫೋಟೋ ಮಾಡ್ಸಣ್ ನಾವು ಎಲ್ಲ ಪ್ರೈಮರಿ ಸ್ಕೂಲ್ದ ಒಂದು ಫೋಟೋ ಇಟ್ಿ ನಮ್ದ ನಮ್ಮ ಫ್ರೆಂಡ್್ದುಪ್ಪಾ
ಅಂದ್ರೆ ಹಳ ಹಳೇ ಪೋಟೋಗಳು ಇದ್ಯಲ್ಲ ಅವಾಗ್ಲ ತಕ್ಷಿಂದಿ ಇರೋದು.
ಹ ಅದೇ ಹಳೆ ಫೋಟೋನ ಹಾಕಿ ಸೋರ್ ಹಿಂಗೆ ಸೋರ್ದ ಒಂದ್ ಫೋಟೋ ಸೆಂಟ್ರಅಲ್ಲಿ ಸೋರ್ದ ಫೋಟೋ. ಈ ರೀತಿ ಮಾಡಿಕಸಿ ಫ್ರೇಮ್ ಮಾಡಸಂಬ್ರಿ ನಾವು.
ಹೌದೌದು ಅದೇ ತರ ಮಾಡ್ಸ್ಬೇಕು ನಾವ್ ಎಲ್ಲಾ ಆಸೆರಿಗೆಂಡು. ಎಷ್ಟೇ ಆದ ಕಷ್ಟ. ಖರ್ಚು ಎಷ್ಟು ಬರುತ್ತೆ ಹಬ್ಬಬ್ಬ ಅಂದ್ರೆ ಒಂದು ನಾವ ಒಂದ ಎಷ್ಟು ಒಂದ್ ಇಪ್ಪತ್ತು ಜನ ಇದ್ದೀವಿ.
ಹಾ ಇಪ್ಪತ್ತು ಜನ ಅಂದ್ರೆ ಒಬ್ಬಬ್ಬ್ರರಿಗೆ ಐದೈದನರು ರೂಪಾಯಿ ಬರ್ತೈತ್ ತೊಗೋಪ.
ಐದದ್ನೂರು ಐದ ನೂರ ಏನು ಪರ ಅಷ್ಟನ್ ಜಾಸ್ತಿ ಆಗ್ತೇನೆ. ಅಬ್ಬ ಒಂದ ಎರಡುನೂರ್ ಎರಡ್ನೂರು ಸಾಕಾಗಬೋದನು.
ಹ ಎಡ್ಡುೂರ್ ಎರಡ್ನೂರ್ ಮತ್ ಅದು ಇದ ಅಂದ್ರೆಂದ ಮುನ್ನೂರ್ಓತ್ತದ್ ಬಿಡ ಅದಕ್ಕೇಏಲ್ಲ ರೊಕ್ಕ. ಪಾಪ ಒಳ್ಳೆ ಸರ್ ಇದಾರೆ ಅವ್ರಿಗೆ ಮಾಡಿದ್ರ ಖರ್ಚು ಅದಕ್ಕ ಏನ್ ಹೊರ್ತ ಆಗಲ್ಲ ಮತ್ತೆ ಇದು ಅದು. ಖರ್ಚು ಮಾಡಿ ಅದೇ ಮಾಡಮ್ಮ ಫೋಟೋ ಫ್ರೇಮ್ ಹಾಕಸಮ್ಮ. ಅದು ಫೋಟೋಫ್ರೇಮ್ಗೆ ಇವ್ಗೆ ಹೇಳ್ಬಿಡ ಮ ನವು ಇದು. ಮೈಬ ಅಂತ ಕೇಶಿ ಅವ ಒಳ್ಳೆಫೋಟೋಫ್ರೇಮ್ ಮಾಡ್ತಾನಪ ಅವನು ಈಗ್ಸಲಿಗೆ ಕಾಲೇಜ ಎಲ್ಲಿ ಬಿಟ್ಟ ಅದೇ ಮಾಡ್ತಿದ್ದಾನ ಅವನು.
ಯಾರ ಮೈಬೇಬು ಅವನು ಗುಂಡಾಳಿ ಮೈಬೇಬ
ಆಂ ಗುಂಟನೆ ಅಂತ ನಾವೆ ಹೆಸ್ರ್ ಇಟ್ಟಿವಲ್ಲ ನಾವ್ ಪ್ರೈಮರಿಗ ಈಗ ಅವ್ನಿಗೆ ಅವ್ ನೋಡ್ ಪಾಪ ಸಾಲ ಕಾಲೇಜಗ್ಬಟ್ ಟು ಅವ್ನು ಎಂತ ಫೋಟೋ ಫೋಟೋಗ್ರಾಫ್ ಆಗ್ಬಿಟ್ಟಾನ್ ಅವ್ನು ಪೂರ.
ಹ ಹಾ ಪಾಪ ಚೆನ್ನಾಗ್ ಮಾಡ್ತಾನ ಅವ್ನು.
ಏ ಪ ಚನ್ನಾಗಿ ಮಾಡ್ತಾನ್ ರೀ ನಮ್ಮ್ ಊರ್ ಜನ ಎಲ್ಲ ಅವ್ನ್ ಬಳ ಓತಾರೆ ವೆಡ್ಡಿಂಗ್ಫೋಟೋ ಶೂಟ್ ಮಾಡ್ ತಾನ ಬರ್ತ್ಡೇ ಫೋಟೋ ಶೂಟ್ ಮಾಡ್ತಾನ ಮತ್ನ ಮ್ಯಾರೇಜ್ ಫೋಟೋ ಶೂಟ್ ಮಾಡ್ತಾನ ಎಲ್ಲಾ ಮಾಡ್ತಾನ ಅವ್ನು.
ಹ ಯಾವ್ದಾದ್ರು ಒಂದ್ ಕವನಗಿವನ ನಾಕನೇನು ಮ್ಯಾಲಗಡೆ ಸ್ವಲ್ಪ.
ಇಲ್ಲ ಕವನೆನಿಲ್ಲಾ ಅದು ಒಂದ್ ನೋಡಮ್ಮ ಅದು ಒಂದು ಅದು ಫ್ರೆಂಡ್ ಸ್ನೇಹದ್ ತರ ಬರ್ತದ್ ನೋಡ್ ಏನೋ ಅದು ನನಗ್ ಗೊತ್ತಿಲ್ಲ ಒಂದು ಲೈನ್ ಆದ ಟೈಟಲ್ ಏನು ಅದು ಹಾಕ್ಸ ಅಲ್ಲಿ ಇಲ್ಲಿ ಹುಡಕ್ಯಡಿ. ಹಕಮ್ಮು ಒಣ. ಈ ಸ್ನೇಹ ಅಜರಾಮರ ಅಂತ ತಿಳ್ಕಂದ್ರೆ ಈ ಬಾಂಧವ್ಯ ಅಜರಾಮರ. ಜನ ಒಂದ್ ಆಕ್ ಯಾಕಿರಿ ಐತ್ ಆತಾ.
ಹೌ ಸರಿ ಸರಿ ಸರಿ ಆ
ಅದೇ ನೀ ಈಗ ಎಲ್ಲೋಸ್ ಹ್ಮ್ ಎಲ್ಲಸ್ ಮಂದಿ ಹು ಅಂದ್ರ ನಾವ್ ನಿಮ್ ಮೈಬು ಬನ್ ಕೇಳ್ಕೊಡ್ತಿನಿ ಈ ತರ ಫೆ ಒಂದ್ ಫೋಟೊ ಫ್ರಮ್ ಇದೆ ಪ ಸೋರ್ದು ಬಿಳ್ಕ ಕೊಡಿ ಅಂತೇಳ್ಬಡ್ತ್ ಐನ್ ನಾನು.
ಹೌದೌದು ಹೇಳ ನಂತೆನ ಇವಾಗ. ನಾನು ಎಲ್ಲರಿಗ್ ಹೆತೀನಿ ಎಲ್ಲರಿಗ್ ಸಾಯಂಕಾಲ ಇನ್ನೊಂದ್ ಆಫ್ ಅನ್ ಅವರ್ ಬಿಟ್ಕಂದು. ಎಲ್ಲಾರು ಲೈನ್ ಎಲ್ಲಿ ತೊಂತನಿ ಎಲ್ಲಾರ್ ಕೂಡ ಮಾತಾಡ್ತನಿ.
ಹಾ ಮಾತಾಡು ಮಾತಾಡು.
ಇಲ್ಕಾ ಒಂದ್ ಐಡಿಯಾ ಮಾಡಿ ಬಿಡಣ.
ಏನು
ನಮ್ ಫ್ರೆಂಡ್ಸ್ ಎಷ್ಟ ದಿನ ಇರಲ್ಲ ನಾಳೆ ಅಲ್ಲಿಗೆ ಎಲ್ಲೆ ಇನ್ನೊಂದು. ಸ್ಕೂಲಲ್ಲಿ ಅಲ್ಲಿಗ್ ಹೋದ್ಬಿಟ್ರ ಆಯ್ತು ಅಲ್ಲಿ ಹೋಗಿಬಿಟ್ಕಂದೋರು. ಸರಿ ಗೋಡೆ ಸ್ವಲ್ಪ ಚರ್ಚೆ ಮಾಡಿದಂಗ ಸೋರ್ ಯಾವ್ ತರ ಮಾಡೋಣ ಯಾವ್ ತರಲ್. ಅವ್ರನ್ನು ಸ್ವಲ್ಪ ಐಡಿಯಾ ಕೊಡ್ಬೇಕು ನಾವನ್ ಸ್ವಲ್ಪು.
ಏ ಹಂಗಲ್ಲಪ್ಪಾ ಭೀಮಣ್ಣ ಸೊರ್ ಬೀಳ್ಕೊಡ ಅಂದ್ರ ಅವ್ರಗ್ ಗೊತ್ತಲ್ಲಾರದ ಮಾಡ್ಬೇಕ್ನ ಒಂಥರ ಸರ್ಪ್ ಸರ್ಪ್ರೈಸ್ತರ ಇರಬೇಕು ಇದು ಅವ್ರರು ಗೊತ್ತಾದ್ಮೇಲೆ ಅಲಿನ್ ಇರುತ್ ಎಲ್ಲ ಮುಗ್ದ ಹೋಗುತ್ತೆ ಅಲ್ಲ ಹೌದಲ್ವಾ.
ಇಲ್ಲ ಸೊರ್ ಎನ್ ಬರ್ಲಿಲ್ಲೇ ಇಲ್ಗೆ.
ಎಲ್ಲಿಗೆ.
ಸರ್ ಏನ್ ನೀವ್ ಸ್ಕೂಲ್ ಬರ್ತಾ ಇಲ್ಲ ಅವ್ರ ಏನ್ ಸ್ವಲ್ಪ ಎಡ್ದನೆ. ಬರ್ತಾಯಿಲ್ಲ ಅವತ್ತೇ ಬರ್ತಾರಂತ ಅವ್ರು.
ಹೌದ್ ಅಲ್ಲ. ಅಲ್ಲಾ ನಾ ಹೇಳ್ದು ಆ ಸೋರ್ ಬೀಳ್ಕೊ ಇದಲ್ಲ ಆ ಸೋರ್ ಕೂಡ ಚರ್ಚೆ ಬೇಡ ಇನ್ನೊಬ್ಬ ಸೋರ್ ಕೂಡ ಮತ್ ತಡ್ ಮಾಡಮ್ಮ.
ಅದೇ ಇರು ಬೇರೆ ಮಾಸ್ತರ್ ಅದಾರಲ್ಲ ಅವ್ರು.
ಹೌದೌದು.
ಅವ್ರಗಡೆ ಚರ್ಚೆ ಮಾಡೋಣ ಅಂತ ಅನ್ಕೊಂಡ ಅನ್ಕೊಂಡಿದ್ದೆ.
ಇಲ್ಲ ನಾ ಆ ಸರ್ ಕೂಡ ಮಾಡಮ್ ಅಂದ ಅದ್ಕಲ್ಲಿ ಯಾಕಂದ್ರ ಆ ಸರ್ಗೆ ನಿನ್ನ ಗೊತ್ತಲ್ಲದಂಗ್ ಸರ್ಪ್ರೈಸ್ ಕೊಡಮ್ ಅವ್ರರಿಗೆ.
ಇಲ್ಲ ಇಲ್ಲ ಅವ್ರೇನ್ ಸ್ಕೂಲಗೇ ಬರ್ಲಿವಾಗ. ಸ್ಕೂಲಿಗೆ ಬರ್ಲ್ಲಾ ಅವ್ರ್ ಅವ್ರು ಅವ್ರಿಗನ್ ಸ್ವಲ್ಪ ವಿಚಾರ ಕೊಟ್ಟಂಗತ್ತೆ. ನಾವುನ್ ಸ್ವಲ್ಪ ನಾವೊಂದ್ ಸ್ವಲ್ಪ ಸ್ಕೂಲಿಂದ ಸ್ವಲ್ಪ ಒಂದ್ ರೂಮ್ ಅಲ್ ಕುಂತ್ಕೊಂಡು.
ಹೌದೌದು
ನಾನ್ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕಂದು ಯಾವ್ತರ ಮಾಡ್ಬೇಕು ಯಾವ್ತರ ಎಲ್ಲ. ಇವ್ನ ಇಬ್ಬ್ರ ಮಾತಾಡ್ರ ಅದ್ ಮುಗಿದಿಲ್ಲಾ ಎಲ್ಲಾರೂ ಬಾಯಲ್ಲಿ ಕೇಳ್ಕೇಬೇಕು.
ಹೌದೌದು
ಎಲ್ಲಾರ ಅವ್ರ ಏನಂತಾರೆ ಇವ್ರ ಏನಂತಾರೆ
ಹ ಹಾ
ಅವರು ಅವರು ಏನಂತ ತಿಳ್ಕೊಂಡು ಮಾಡ್ಬೇಕು
ಹ್ಮ್ ಹ್ಮ್ ಹೌದೌದಿಲ್ಲ ನೀ ನೀ ಹೇಳೋದು ಕರೆಕ್ಟ್ ಹೇಳ್ತೇ ನೀನು ಮತ್ತೆ ಇದು ಮತ್ತೆ ಅವನು ಇನ್ನೊಬ್ಬ ಇದ್ನಲ್ಲಪ್ಪಾ ಮಹೇಶ್ ಅಂತ ಅವನು ಭಾಳ ಲಾಸ್್ಟಟ್ ಬೆಂಚ್ಗಿದ್ನಲ್ಲ ಅವ್ನಿನು ಹೇಳಿದ್ದೆಲ್ಲಪ್ಪಾಪಾ ಅವನು ಸ್ವಲ್ಪ ಒಳ್ಳೆ ಮನುಷಸ್ಯ ಇದ್ದಾವ ನಮ್
ಎಲ್ಲ ಪಾಪ ಅವನನ್ ಹೇಳನಿ ಅವನಿಿಗೆ ಗೊತ್ತು ಅವನು ಒಂದ
ಹೌದಾ
ಸೋರ್ದಿಂಗ ಬೀಳ್ಕಡುಗೆ ಆಯ್ತಲ್ಲ ಅಂತಂದ
ಹಾ ಹಾ
ಹೌದು ಇಯಪ್ಪಾ ನಾ ಸರಿಪ್ಪಾ ಹ ಹೂ ಕುಲ್ಗೋಬಕಾರ್ ಹೇಳಿ ಒಂದ್ ದಿವ್ಸ ಅಡ್ವಾನ್ಸ್ ಆಗಿ ನಾನನ್ ಬರ್ತೀನಿ ಅಂತಂದ
ಹೌದು ಇಲ್ಲ ಅವನು ಪಾಪ ಶಾಣೆತ್ತೆ ಒಳ್ಳೆ ಒಳ್ಳೆ ಇವಾಗ ವಿದ್ಯಾರ್ಥಿ ಇದ್ದ ಅವನು ಪಾಪ ಪಾ ಅದಕಲ್ಲಿ ಎಲ್ಲಾ ಸಂಬಂಿಗಳು ಅವ ಈಗ ನೋಡುವ ಒಬ್ಬ್ರಿಗೆಿ ಒಬ್ರಿಗೆ ಹೇಳಿ ಒಬ್ಬ್ರಿಗೆ ಬಿಡೋದ ರೀತಿ ಮಾಡ್ಬೇಡ ಯಾಕಂದ್ರೆ ನಮ್ಮ್ ನೆಚ್ಚಿನ ಗುರುಗಳಿದ್ದಾರೆ ಅವರು ಅವ್ರರು ಅವ್ರು ಬೆಳ್ಕ ಹಡುಿಗೆ ಎಲ್ಲ ಅವರು ಅವ್ರು ಬೆಳ್ಕೊಡುಗೆಿವಾಗ ನಾವು ಎಲ್ಲಾ ಮಂದಿರ್ಬೇಕು ಅವಾಗ ಅವ್ರಗೂ ಸ್ವಲ್ಪ ಸಂತೋಷ ಆಗುತ್ತೆ ಎಲ್ಲಾ ಮಂದಿಂದಿರಾ ಅಂತ
ಹೌದೌದೌದು
ಹ್ಮ್.
ಇದು ಕುಮಾರ್ ಅವರ.
ಹ ಅಷ್ಟೇ ಮಾಡುವ ನಾಗ ಅದನ್ನ ಹೇಳ್ದಂಗೆ ಫೋಟೋ ಫ್ರೇಮು ಕೇಕು ಆರ್ ಆರ್. ಎಲ್ಲ ನಂದ ಕಡೆ ಬಿಟ್ಟಬ ಬಿು ನುೋಡ್ಕೇತೀಿ ಈಗ ಆಮೇಲೆ ಫೋನ್ ಹಚ್ಿ ಕೇಳ ಎ ಫೋನ್ ಹಚ್ಚಿ ಮಾತಾಬಡ ಆಯತಾ
ಸರಿ ಸರಿ ಕುಮಾರ್ ಅವ್ರ ಅವ್ರಿಗೆ ಫೋನ್ ಹಸ್ತ ನಾನು ಇವಾಗ ನೀವೇ ಆ ಒಂದು ಒಂದ್ ನಿಮಿಷ ಪ ಬಿಟ್ಟು ನೀವ ಆಚಿ
ಹಾ ಸರಿತೋ ಸರಿ ನಾನೇಸನ ಅಸ್ತೀನಿ ಆಾಯ್ತಾ
ನಾನ್ ಕಟ್ ಮಾಡ್ತ ನೀವ ಹಚ್ಚಿ
ಹಾ ಸರಿ ತೋ ಸರಿ ಸರಿ
ಹಾ
ಹ್ಞೂ ಓಕೆ